ಏನ್ ಮಾಡ? ..
ಏನೆಲ್ಲಾ ಹೇಳು, ನಡೆದುಕೊಂಡು, ತಿನಾಶು ..
ಹ್ಮ್, ಏನ್ ಇಲ್ಲಪ್ಪ ನಮ್ ಕಾಲೇಜಲ್ಲಿ? .. ಸಂಸ್ಕೃತ, ಆಕ್ಟಿವಿಟಿ, ಕೊಟ್ಟದ್ರಪ್ಪ! ಒಂದು ಸ್ಕಿಪ್, ಮಾಡ್ಬೇಕಂತ, ಹೇಳಿ? ..
ತಡಿ, ತಡಿ ಗಾಡಿ ಹೋಗಲಿ, ಇಲ್ಲಿ, ಗಾಡಿ ಹೋಗಾಗತ್ತ, ತಡಿ. ..
ಹ್ಮ .. ಸ್ಕಿಫ್ಟ್, ಮಾಡಂತಂತ, ಹೇಳಿ? ಸಂಸ್ಕೃತ, ಒ ಹತ್ತಟ್ಟ, ಮಾಡಿದ್ರಪ್ಪ.
ತಡಿ, ಕೆೇಳಸೋವಲ್ದ! ಏನ? ...
ಕೇಳಿಸಸ್ತ, ಇಲ್ಲ ಕೇಳಿಸತೈದ, ಇಲ್ಲಿ, ಇರ್ತಿ, ಮಗನ? ..
ಹೇ, ಅದು ಬೈಕ್ಂಟಾವಲ್ಲಾ! ಅರ್ಧಂಬರ್ಧ ಕೇಳಿಸ್ತೈತೆ ತಡಿ? ...
ಹ್ಮ್, ಹೌದಾ! ಹೋಗ್ಲಿ ಬಿಡು ಸುವಾಸ, ಬೇಡ, ಏನಾಯ್ತು ಗೊತ್ತಾ? ..
ಹ್ಮ. ..
ಹ, ಶೀಟ್ ಕೊಟ್ಟಿದ್ರಲ್ಲ! ನಮ್ದು, ಎಲ್ಲ ಕ್ಲಾಸ್ ಅಟೆಂಡ್, ಇದ್ದೆಪ ನಾನು! .. ..
ಹೂ. ..
ಹ್ಮ್, ಅದು ಸಂಸ್ಕೃತ! ಇದು ವಿದ್ಯಾಭೂಷಣ ಬರುತ್ತಲ್ಲ? . ಸಾಟರ್ಡೆ, ಒಂದ್ಸಲ! ಆ ಟೈಮಲ್ಲಿ? .. ಸ್ಕ್ರಿಪ್ಟ್, ಬರಿಬೇಕು! ಅಂತ, ಹೇಳಿ! ಹೊರ, ಹೋಗಿದೆವಪ್ಪ! ನಾವು ಕ್ಲೀನರ್? ..
ಹಾ. ...
ಎಲ್ಲಾ ಬರ್ಕೊಂಡ್ವಿ! ಟೈಮ್ ಆಗಿ ಬಿಡ್ತಿ, ನೆಕ್ಸ್ಟ್ ಕ್ಲಾಸ್, ಸಮಿತಿ ಆಯ್ತಿ? .. ಸಮಿತಿ ಆಯ್ತಿ, ನಮ್ಮ, ಸಂಸ್ಕೃತ ಟೀಚರ್! ..
ಏನು, ಸಂಸ್ಕೃತ? ..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
ಹೂ. ..
ಅವರು, ನಿಮ್ಮ ಸರ್ ಕೇಳ್ಕೊಂಡ್ ಬರಪ್ಪಾ! ಆ ಸಬ್ಜೆಕ್ಟ್ನಾರ, ಅಂದ್ರರು, ಹೀಗಾಗಿ, ಆ? .... ಸಮಿ, ಸಮಿತ, ಹೊಸ ಸರ್ ಬಂದಾರಲ್ಲ! ಅವ್ರ್ ಜೊತೆ ಹೋಗ್ತಿಯ? .. ಹೆಸರು, ಹೇಳ್ಬೇಡ, ಹಗಿದ್ದೀಯಾ, ಅವರು, ಇರಲಿ ..
ಹ್ಮ್. ..
ಹೂ, ಏನಾಯ್ತು! ಕೇಳಿದು, ಹೋಗಿ? .. ನಿಮ್ಮ, ಮೆಂಟಲ್! ನಿಮ್ಮ ಕೋರ್ಟ್ನೇಟರ್ ಕೇಳ್ಕೊಂಡು, ಭರಮಪ್ಪ? ..
ಹ್ಮ್. ...
ನಮ್, ಕೋಆಡಿನೇಟರ್ ಗೊತ್ತಲ್ಲ! ಇಬ್ಬ್ರು? .. ಸ್ವಿಫ್ಟ್, ಮೂರು, ಏನು ಅದಾ? .. ಹ್ಮ್, ಅವರತ್ರ ಹೋಗಿದ್ದೀಯಪ್ಪ ಕೇಳಕ್ಕ? ..
ಹ್ಮ್. ...
ಅವ್ರ, ಏನಂದ್ರು ಸಮೀತಿ, ಯಾರ್ಯಾರು, ಪಾಸ್ ಆಗಿರಿ ಅಂತ ಕೇಳಿದ್ರಪ್ಪ ಕೋಶನ್? ..
ಯಾರಿಗೆ? ...
ನಮ್, ಟೀಮಲಿ, ಇರೋ, ಎಲ್ಲರಿಗೆ? ..
ಹಾ ಯಾರು ಕೇಳಿದ್ರು
ಅಂದ್ರ ಅವರು ನಮ್ಮ ಹೆಚ್ಚುಡಿ ಅದಾರಲ್ಲ ನಮ್ಮ ಸಮೀತ ಹೆಚ್ಚು ಡಿ ಓರ್ ಬ್ರಾಂಚ್ ಅಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡತಿದ್ರು ಅವರಿಬ್ರೂ ನಾವು ಅದ ಟೈಮಿಗ್ ಹೋಗಿ ಧೈರ್ಯ ಮಾಡಿ ಕೇಳಾಕ ಹೋಗ್ಬಿಟ್ಟೀವಿ ನಾನು ನಮ್ ಬ್ಯಾಚುಲರ್ ಎಲ್ಲರೂ ನಿನ್ನ ಒಬ್ಬವನು ಬಿಟ್
ಹ್ಮ್ ಅರ್ಧಂಬರ್ಧ ಗೊತ್ತು ಹೇಳ
ಹ್ಮ್ ರಜತ್ ರಿಜ್ವಾನ್
ಇರ್ಲಿ ಇರ್ಲಿ ಹೇಳ
ಓದಿ ಅದ್ರ ನಾನು ಮುಂದೋಳತುಷಂತ ಕೇಳಕ್ ಹೋಗ್ಬಿಡ್ರಿ
ಹ್ಮ್
ಹ ಯಾರ್ಯಾರ್ ಪಾಸಾಗಿರಿ ಅಂತ ಅಂದ ಕೈ ಯತ್ರಿ ಅಂದ ಯಾರು ಎತ್ಲಿಲ್ಲ ಅವನ ಕಣ್ಣಿ ಹಿಡಿದಾ ಹಾ ಏನು ಅಂತಂದ ಇಬ್ ಪ್ರ ಪಾಸಗಲ್ ನೀವು ಅಂತಂದ
ಹ್ಮ್
ಹ್ಮ್ ಹ್ಮ್ ಸಮೇತ ಪಾಸ್ ಆಗಿಲ್ಲ ನೀವು ಸ್ಕಿಪ್ ಮಾಸ್ಟರ್ ರ್ಹೊರಗ್ ಹೋಗ್ಬೇಕು ಕರಡು ತರಪಸಿ ತಪ್ಪಸಿ ಅಂತಂದು ಕೇಳಕ್ ಬಂದಿ್ರಿ ಹೆಂಗ ನೀವ ಅಂತಂದು ಕೇಳಿದ ನಿಮಗೆ ಸಮೀತ ಇಂಪಾರ್ಟೆಂಟ್ ಅಲ್ವಾ ಇಂಗ್ ಹಿಂಗ ಇಂಗ್ ಕೆಲ ಕತ್ ಬಿಟ್ಟಪ್ಪ ಆದ್ದಾಡಿದ್ದಿ ಆಮೇಲೆ ಡೈರೆಕ್ಟ್ ನನ್ನ ಟಾರ್ಗೆಟ್ ಮಾಡಿದ
ಏನಾ
ಡೈರೆಕ್ಟ್ ನನ ಟಾರ್ಗಟ್ ಮಾಡ ಅಷ್ಟನ್ ಬಿಟ್ಬಿಟ್ಟು ನಮಗ್ಲೆ ಮುಗ್್ಲೆ ಬಿಟ್ಟು ನಾನು ಒಬ್ಬನ್ ಹಡ್ಕಾನ
ಹಾ
ಸಟ್ಟು ಹ ನೀನ್ ಅವನ್ ಮಕ ನೋಡ್ರಿ ನೀನ್ ಅಲ್ಲೇ ಹೊಡ ಬಿಡ್ತಿದ್ದೆವ ಪಕ್ಕನ ಅಷ್ಟು ಸಟ್ ಬಂದೈತಿ ಇಬರು ಕುೂಂತ ಅಂದಾರ ಎಚ್ ಓಡಿ ಅವರು ಇಬ್ಬರು ಡಿಸಕಸ್ ಮಾಡತಾರ ಅದು ಎಚ್ ಡಿ ಚೇಂಬರ್ನ ಕುೂುದ್ನ
ಹಾ
ಏನಾಯ್ತು ವಿಜಯ ಕುಮಾರ್ ಅನ್ ಪೀಡ ವೈದ್ಞನ್ ಹೊರಗ
ಹಾ
ಹ್ಮ್ ಅದನ್ನಲ್ಲಾ ಎಲ್ಲಿ ಹೋಗಿದ್ದ ಅಂತ ಕೇಳಿನ ಸರ್ ಅಲ್ಲೇ ಕ್ಲಾಸ್ ಹತ್ತರ ಇದನನೆ ನಾನೆಲ್ಲಾ ಸಿ ಕ್ಯಾಮರಾ ಚೆಕ್ ಮಾಡೀನಿ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಇಲ್ಲ ಅಂತ ನಾನ ಎಲ್ಲಾ ಚೆಕ್ ಮಾಡಿಕೊಂಡ ಬಂದೀನಿ
ಹ್ಮ್
ೋಗ ಅಂತ ಇಲ್ಲ ಸ್ವಲ್ಪ ಕ್ಲಾಸ್ ನಲ್ಲಿದ್ದೆ ೇ ನಾನಾ ನೋಡನ್ ಲೇ ನೀನ್ ಹೊರಗೆ ಹಯ್್ದು ಎಲ್ಲ ಏನೇನ್ ಮಾಡಿ ಬಂದಿ ಎಲ್ಲ ನೋಡಿ ನನ್ ಸಿ ಸಿ ಕ್ಯಾಮರ ಅಂದ್ಬಟ್ಟಪ್ಪ
ಯಾರ
ನಮ್ಮ್ ಗೊತ್ತಲ್ಲ ಮೂಸಿಟ್ನವ
ಹ್ಮ್ ಹಾ ಹ್ಮ್
ಅನ್ನ ಸರ್ ಅವರು ಹೊರಗ ಒಳ ಕಾರ್ಕಾನಲ್ಲ ಅಂದ್ರು ಸರ್ ಮತ್ತೆ ನಾನನ್ ಹೊರಗೆ ಹೋದೆ ಸರ್ ಅನ್ನ ಮತ್ತ್ ನನ್ ಯಾಕ ಸುಳ್ಳು ಹೇಳ್ದಿ ನೀ ಗ್ಲೌಸ್ ತರ ಹೋಯನ ಅಂತಂದ್ರ ಸರ್ ಸುಳ್ಳಿ ಆಗ ಹೇಳೇಳ ಸರ್ ನಾನ ಅಲ್ಲಿ ಕೇಳ್ರಿ ಇದ್ರ ಡಿಪಾರ್ಟ್ಮೆಂಟ್ ಹ ಕಳೋಕ್ೋಯದನ ಅಲ್ಲ ನಮ ಫೋನ್ಪೇ ಅ ದುಡ್ಡಿರ್ಲ್ಲಾರ ಅದಕ್ಕೆ ವಾಪಸ್ ಬಂದೆ ನಾನು ಅಂತಂದೆ ಹ್ಮ್ ಮತ್ತ ಹ ಹೌದಪ್ಪಾ ನೀ ಕಾಲೇಜ್ನೆ ಇ ಕಾಲೇಜುೋಗ್ಬ ಬಿಟ್ಟುರಗೆ ಹಾಕ್ಬುದದೆ ಅ ಸರ್ ಹೊರಗೆ ಹಯಲ್ಲ ಸರ್ ಗೆಟ್ ಹೊರಗ ಹಯ್ಯಏನು ಇಲ್ಲ ಗೇಟ್ ಒಳಗ್ದೀನ್ ಸರ್ ಹೊರಗಂತ್ೂ ಪೂರ್ತಿ ಹೋಗಿಲ್ಲ ನೀನು ಕಾಲೇಜಿಂದ ಇದು ಹತ್ತ ಮೆಟ್ಲು ಐತಲ್ಲ ಆ ಮೆಟ್ಲು ದಾಟಿದೆ ಅಂದ್ರೆ ಹೊರಗ ನೀನ್ ಅಂತಂದ
ಹ್ಮ್
ಹ್ಮ್ ಹೌದೇನ್ ಸರ್ ಅಂತ ಸುಮ್ನೆ ಅದೇ ಮತ್ತೆ ನಮ್ ಎಚ್ಚೋಡಿ ಮೇಡಮ ಕೈ ತೊಗಂದರಪ
ಹ
ಹ್ಮ್ ನೀನ್ ಸಾಧಾರಣ ತರ ಕಾಣ್ತಿಯಲ್ಲೋ ಕ್ಲಾಸ್ ನಲ್ಲಿ ಈ ತರ ಅಡಿಯನ್ನದು ಗೊತ್ತಿಲ್ಲ ನೀ ಅಂತ ಅನಬಿಡ್ಲಪ ಎಲ್ಲಾರ್ ನಮ ಟೀಮೇಟ್ನಾರ ಎಲ್ಲಾರ ಅದಾರ ಎಲ್ಲಾರ ಅದಾರ ಕೇಳಬಾರ್ದ್ಗಿತ್ತು ಅನ್ಸ್ಬಿಟ್ಟತ್ ನನಗೆ ಆಕಿ ಆಕಿ ಡೌಟ್ ಪದಕ್ಕಟ್ಟಿಬಿಟ್ಲಪ ನನಗೆ ಅದ ಒಂದ್ ಸೀಟ್ ಬಂದ್ಬಿಟ್ಟೈತಿತಿ ಮತ್ತೆ ನಮ್ಮ ಮೂಸ್ ಸಿಟ್ನವ ನಮ್ ಕೂರ್ದಿನೇಟರ್
ಹ
ಹ ಏನ್ ಅನತನ ಸೋಮಾರಬ್ಬಾ ನೀನು ಮಂಡೆ ಪ್ರಿನ್ಸಿಪಾಲ್ ತರ್ ಹಕಿನಿನ್ನ ಹೇಳಾರ್ ಕೇಳಾರ ಕಾಲೇಜ್ ಬಿಟ್ಟು ಹೊರಾಗ ಹೊಕ್ಕಿಯೆನ್ ಅಂತಂದ ಆಯ್ತ ಸರ್ ಅಂತ ನಾನು ಮತ್ತೆ ಎಚೋಡಿ ಕೈಯಗ ಹ ಮತ್ತೆ ಎಸೋಡ್ ಕಾಯಿಗ ಸಿಕ್ಕಾಕ ಬಿಟ್ಟಿನೀ ಆಕಿ ಅವ್ರ ಕಾಯಗ್ ಸಿಕ್ಕಾಕೇಂಡಿನಿ ಮತ್ತೇ ಏನ ನಾ ನಿ ನಾನು ಏನ್ ಮಾಡಿದ್ರೆ ಪ್ರಯೋಜನ ಇಲ್ಲ ಅಲ್ಲಿ
ಹಾ
ಟಪ್ರೈಷನ್ ಇಸ್ ಲಾಸ್ಟ್ ಎಪ್ರೇಷನ್ ಅಂತ ಹೇಳಿ ಹೆಂಗಾದ್ರರು ಕೆಡ್ಹೋಗದೀನಿ ಮಾತಾಡೋ ಬಿಡುವ ಅಂತ ಹೇಳಿ ಅರರು ಮಾತಾಡೆ ಆಯ್ತು ಸರ ಬರ್ತೀನಿ ಹೋಗಮ್ ಬಂದೀನಿ ಹ್ಮ್ ಈಗ ಹೋರಿ ಕ್ಲಾಸ್ಗೆ ಹೋರಿ ಮಂಡೆ ಮಾತಾಡ್ದಾನಂದ
ಟೈಮ್ ಎಷ್ಟಾಗೈತಿ
ನಿಮಿಶ್ ಆಗೈತಿ
ಹಾ
ಐದು ಯಾಕ ಅಯ್ ಯ ತುನಪ್ಪ ಮಾತಾಡ ಐದು ನಿಮಿಷ ಮಾತಾಡಿ ಆಮೇಲೆ ಹೋಗ ಲಾಸಗದಿನಿ
ಹ್ಮ
ಹ್ಮ್ ಹಂಗಯ್ತ್ ನೋಡು ಇವತ್ತದ್ರು ನಮ್ದ ಎಲ್ಲ ಹಣೆ ಬರ ಎಲ್ಲ ಕೆಡ್ದೈತೆ ಎರ್ಗರ್ ಕೈಯಾಗ್ ಸಿಕ್ಕಕಂಡ್ ಬಿಟ್ಟೀನಿ
ಅಲ್ಲೇ ಅಪ್ಪಾ ನೀನ್ ಎದಕ್ ಅಲ್ಲೇ
ಅಲ್ಲೇ ಈಗ ನೋಡ ನನ್ ಜೊತೆಗೆ ನನ್ನೊಬನ್ನೆ ನೋಡ್ಯಾನತವ ಸ ಸಿ ಕ್ಯಾಮರಾದನ ಹೊರಾಗ ನಾ ಜೋಡಿ ಕಾರ್ತಿಕ್ ಬಂದಾನ ಅವನ್ ಯಾಕ ನೋಡಿಲ್ಲವ
ನಿನ್ ಜೊತೆ ಕಾರ್ತಿಕ್ ಬಂದನಾ
ಹ್ಮ್ ಕಾರ್ತಿಕ್ ಹೊರಗ ಬಂದ ನಾನ್ ಒಳಗ ಹೋದ್ಯನಾ
ಹ್ಮ
ಪೂರ್ತಿ ವರಗ್ ಹಿಗ್ಯಾನ್ ಕಾರ್ತಿಕ್ ನೋಡಿರೆ ಮತ್ತೆ ಗೇಟ್ ದಾಟ ಅಲ್ ಹೊರ ಪೂರ್ತಿವರಗೆ ಅವ ಪೂರ್ತಿ ಗೇಟ್ ದಾಟೆ ಹೊರಾಹೋಗ್ಯಾನ ಅವನ್ ನೋಡಿಲ್ಲಾ ನಾನ್ ನೋಡಣ ಏನ್ ಮಾಡ್ಲಪ್ ನ್ಸ್ಗತ್ರಿ ಎಲ್ಲಿ ನನ್ಲೆಮೇ ಕಣ್ಣಿಟ್ತ್ಬುಟ್ಟನ ಏಕ ನನ್ ಮೇಲೆ ಕ್ಲಾಸ್ ಅಗ ಬಂದ್ರ ಭಮಾನ ನಮ್ ಫೇವ್ರೇಟ್ ಸ್ಟೂಡೆಂಟ್ ಅಂಗ ಅದ್ರಾಗ ಒಂದು ನಮ ಎಚ್ ಓಡಿ ಅವರು ಎಲ್ಲರದು ಅದು ಹೆಸರು ಬರ್ಲಾರದನ್ ಬಿಟ್ಟು ನನ್ನ ಒಬ್ಬನ್ನ ಟಾರ್ಗೆಟ್ ಮಾಡಿ ನಂದ ಒಂದ್ಡ್ದಾಳ ಅದ್ರಗ ಹ ಇಂತ ಅದ್ ನೋಡ ಏನ್ ಮಾಡ್ಲಿ ಹೇಳ್ ಸಾಕಾಗೈತಿ ನಂಗ್ ಇ ಕಾಲೇಜು ಮಂಡೆ ಪ್ರಿನ್ಸಿಪಾಲ್ ಹತ್ರ ಸ ನಮ್ಮ ನಮ್ಮ ಮೆಂಟರ್ ಅಲ್ಲ ಕೋರ್ಡಿನೇಟರ್ ಕರ್ಕೊಂಡ್ ಹೋದ್ರ ಹೇಳ್ಬಿಡ್ತನ್ ಅಲ್ಲೇ ಸರ್ ಟಿ ಸಿ ಕೊಡ ಇದಐತಿನ್ ಸರ್ ಏನ್ರ ರೂಲ್ಸ್ ಕೋಟ್ ಬಿಡ್ರಿ ಸರ್ ಅದ ಹೋಗ್ಬಿಡ್ತ ನಾನು
ಇಲ್ಲಿ ಚಾ ಕೊಡುತ್ತಾರೆ
ಏನ್ ಸಾಕ ಎಚ್ ಸರ್ ಎಲ್ಲಿ ನಾನು ಬದುಕಲ್ಲ ಸಾರ್ ಇಲ್ಲಿ ವಿಷ ಪಟ್ಟಿಲ್ಲ ಇಷ್ಟು ವರ್ಷ ಕಾಲೇಜು ಇಷ್ಟ್ ಹಿಂಸೆ ಕೊಡೋದಂದ್ರೆ ಏನ್ರಿ ಬದುಕ್ ಬೇಕಾ ಆಡ್ರಿ ನಾವಿಲ್ಲಿ ಏನಂತ ಅಂತ ಹೇಳ್ಬಿಡಿ ಸೊಂಟ ಅವ್ವ ಏನಾದ್ರು ಬೈದರಬೈಲಿ ಪೇರೆಂಟ್ಸ್ ಮಾತೃ ಕರಸ್ಲಿ
ಹ್ಮ್
ನಂಗ ಅವನು ಏನ್ ಮಾಡ್ಲಿ ಹೇಳು
ಹ್ಮ್
ಎಲ್ಲಾ ಟೀಚರ್ ಕೈಯ ಸಾಕಐತಿ ಅಳಿಸಿ ಬಿಟ್ರಪ್ಪ ತೆರಿಗೆ ನಾನು
ಗೆಣಸ್ಕೇಲಿ ನಿನ್ನವ್ವ ನ್ನಿನ್ನ
ಹ್ಮ ಏ ನಾನಾಳ್ತಿದ್ದಿಲ್ಲದೇ ನಾವಂತೂ ಮತ್ತೊಂದು ಸಿಚುವೇಶನ್ ಆತರ ಬಂತು ನಿನಗ್ ಗೊತ್ತಿಲ್ಲದ ಆ ಸಿಚುವೇಷನ್ ನಿನಗೆ ಇದು ಆಗಲ್ಲ
ಹ್ಮ್
ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಗೊತ್ತಾಗೋದು ನನಗೆ ಆತರ ಇದಾಗಿ ಬಿಟ್ಟಿದೆ ಅವತ್ತು ಪೇರೆಂಟ್ಸ್ ಮೀಟಿಂಗ್ ಗೋಸ್ಕರ ಅತ್ತಿದ್ ನಾನು
ಹ್ಮ್
ನಂದು ಅದಲಿ ಎಮೋಷನಲ್ ಅದಿನಿ ನಾ ಎಮೋಷನಲ್ ಫಿಲಂ ಅದೇನಿ ಕರೆಕ್ಟು ಅದು ಫ್ಯಾಮಿಲಿ ವಿಸ್ತಾರ ಬಿಟ್ಟರೆ ಮತ್ತೆ ಯಾವುದಕ್ಕೂ ಇಲ್ಲ
ಹ್ಮ್
ಯಾರಾದ್ರೂ ಬರ್ಲಿದು ಬಂದರೆ ನಾನು ಸೆಂಟರ್ ಕೇರ್ ಮಾಡಲ್ಲ ಫ್ಯಾಮಿಲಿ ವಿಶು ಬಂದರೆ ಬಹಳ ಎಮೋಷನಲ್ ಹಕ್ಕಿನೇಅಷ್ಟೇ
ಲೇ ಏನಿಲ್ಲ ಟೀಚರ್ ಏನಾದ್ರೂ ಮಾಡ್ಕೊಳ್ಳಿ ಬಟ್ ನೀನು ಪಾಸ್ ಆಗದು ಫೇಲ್ ಆಗೋದು ಅಷ್ಟೇ ನೋಡ್ಕೋ
ಏ ನಾ ಅದ್ನ ಏನನೆ ಇವ್ ಹೊರಗ ಬಂದ್ಮೇಲೆ ಇಷ್ಟೊಕ್ಕೊಂದ್ ತಪ್ಪ ಮಾಡಿ ನಮ್ಮನೆಲ್ಲ ಸಿಗಲಿ ಅಂತ ಮತ್ ಇವರು ನಮ್ ಡಿಮ್ಯಾಟ್ ಮೇಲೆ ಲ ನನಗೇನು ಗೊತ್ತಿಲ್ಲ ಈ ಟೈಮಲ್ಲಿ ಇಡಿಚಿ ನಂತರ ನನ ಗ ಅಂತ ನಾನನ್ ಆ ಬರ್ಲಿ ಅಪ್ಪ ಅಂತ ಅಂತ ಹೇಳಿ ಹೋಗ್ಬಿಟ್ಟು
ಅಲ್ಲೇ ನೀವು ಹೋಗಿ ನಿಂದು ತಪ್ಪೇ
ಲ ಈಗ ನೋಡು ನಮ್ಮ ಮುಂದೆ ಹುಡುಗಿಯರಿಗೆ ಪರ್ಮಿಷನ್ ಕೊಟ್ರು ಹೊರಗೆ ಹೋಗಕ್ಕ ಸ್ಕಿಟ್ ಮಾಡಾಕ ಈಗ ನಾವ ಹೋಗ ಕೇಳಿದ ಮೇಲೆ ಕೊಡಲ್ಲ ಅಂದ್ರ ಹೆಂಗ ಅನ್ಸತ್ತೆ ನನಗೆ
ನೀವು ಹೋಗಿ ಡೈರೆಕ್ಟ್ ಹೇಳಬೇಕಿತ್ತು, ಆನ್ಸರ್ ಹುಡುಗಿಯರಿಗೆ ಕೊಟ್ಟಿರಿ ನಮ ನಾವ ಏನ್ ಮಾಡೀವಿ ಸರ್ ಅಂತ ಕೇಳ್ಬೇಕು ಅಲ್ಲ ತರ ಫೇಲ್ ಆಗಿ ಅಲ್ಲೇ ಫೇಲ್ ಫೇಲ್ ಆಗಿ ಪಾಸ್ಗಿರೋದು ಮಾತಡತಿರಲ್ಲ ಸರ
ಹಾ
ಎಲ್ಲ ಬೆರಳು ಸಮಾಧಾನವಂತ ಸರ್ಹೇಳ್ಬೇಕು
ಹ್ಮ್ ಏನ್ ಮಾಡ್ತೀನಿ ನಮ್ಮ್ ಹೆಚ್ಚೋಡಿ ಒಬ್ಬರು ಇದ್ರು ಅಷ್ಟ ಮಾತಡಲ್ಲ ಒಂದ್ ನಾಕೈದು ಮಾತ್ ನಷ್ಟ ಮಾತಾಡ ನ ಹೆಚ್ಚೋಡಿ ಇರಲ್ಲ ಅಂದ್ರೆ ಕೈತಾ ಕನ್ಕೀನಿವತ್ತ ಆದ್ರ ಒಲೆ ಹೋದ್ರಲ್ಲ ಅಂತ ಲೇ ಏನಾರ ಪರ್ಮಿಷನ್ ಬರ್ಲಪ್ಪಾ ಸಣ್ಣ ಇನ್ಮೇಲೆ ಇದ ಶೇಂಗಾರ ಕು ನೋಡ್ತ ಅವ್ ಅವ್ನತ್ರ ಕೋಡಿನ ಹತ್ರ ಶೈನ್ ಆಕ್ಷನ್ ಬರಕ್ಕೆ ಅವನತ್ರ ಒ ಮಾತ್ರ ಹೋಗ ನಮ್ ದೇವತೆ ನಮ ನಮ್ ದೇವತೆ ಅ ಕಮದ ತಾಲೂಕ
ಇನ್ಮೇಲಿಂದ ಹ ನನ್ ಪಾಯಿಲಿ ಸತ್ನ ಇದು ಒಂದು ಕೇಳಿಲ್ಲಯ ಇವತ್ತು ಕ್ಲಾಸ್ ನಲ್ಲಿ ಸಿಟ್ಟು ಎಬ್ಸ್ಬಿಟ್ಟನಲ್ಲ ಲಾಸ್ಟ್ಗೆ ಎಲ್ಲಾ ಐದ್ ಗಂಟೆ ಆದ್ಮೇಲೆ ಹೊರಗೆ ಬರ್ತೀವಲ್ಲ ಆ ಟೈಮ್ಲ್ಲಿ ಸಮರ್ ಎಲ್ಲರೂ ಇಲ್ಲೇ ರೀ ಸ್ವಲ್ಪ ಡಿಸ್ಕಸ್ ಮಾಡೇ ಅಂತ ಅಲ್ಲೇ ಉಳಿಸಿಕೊಂಡಿದ್ದ ನಾ ಕೇಳನಿ ಯದರದ್ದು ಡಿಸ್ಕಸನ್ ಅಂತ ಕೇಳಿನಪ್ಪ ಏನಿಲ್ಲ ಈ ತಿಂಗಳ ಇವತ್ ಮೂರೆ ತಾರೀಕು ನಿನ ಒಂದು ಏಳ ದಿನ ಆದ್ರ ಸುವಾಸುಂದ್ ಏಳ ದಿನ ಎಂಟ್ ದಿನ ಆದ್ರ ಸುವಾ ಸುಂದು ಬರ್ತಡೆ ಇ ಏ ನಮ್ ಕೋಆಡಿನೇಟರ್ಂದ ಅಂದ ಹೌದೆನ ತಂಡನೆ ಬರಲ್ಲೇನು ರಕ್ಕನ ಹಾಕಲ್ಲ ಅವ್ ಕ್ಲಾಸ್ ಅವತ್ ಬರ್ತಡೆ ಇತ್ತಂದ್ರ ಅವತ್ ಬರಗೆ ಇಲ್ಲ ಕ್ಲಸ್ಗೆ ಬರಲ್ಲ ಅಂದ್ ಹೇ ಹೋರಾಗ್
ಹಾ ಹಾ
ಡಿಸ್ಕಸ್ ಅರ ಮಾಡ್ರಿ
ಹ್ಮ್
ಹ ಅವತ್ ಬರ್ತಡ ಇದ್ರ ಹೊರಗ ಅವ್ ಬೇಕರೆ ಅವನ್ದೆ ಕ್ಲಾಸ್ ಇರ್ಲಿ ಅದು. ಹೊರ ಬಂದ್ಬಡಿನ್ ಬರ್ತಡೇ ಅದು ಯಾವಾಗ ಕೇಕ್ ಕಟ್ ಮಾಡ್ದಂತಾರ ನೋಡು.
ಹಾ ಲೇ ಎದಕ್ಲೆ ಎದ್ರಕಲಕತ್ತಿ ಸುಮ್ ಸುಮ್ಮೆ. ಕಾಲ್ ಕಟ್ ಮಾಡ್ಲೆ ಹು ಲೆ ಕಟ್ಟಾಗ್ತಿಲ್ಲ ಅದನ್ನ ಹೇಳತೀನಿ.